ಏನ್ ಮಾಡತ ಹುಲಿ ಇಲ್ಲಿ ಹೋಗಿಲ್ಲ.
ಇಲ್ಲಾ ಮನೆಗೇನ ಇಲ್ಲೇನು ಎಕಡೆ ಹೋಗಿಲ್ಲ ನೋಡು ಹೋಗ್ಬೇಕ್ ಈಗ ಶಾಹಪುರ ಹೋಗಬೇಕಂತ ಆದಾ ಪ್ಲಾನ್ ಏನೇನ ಆಗುತ್ತೆ
ಹೌದಾ ಶಾಪುರ ಏನ್ ಕೆಲ್ಸ ಅದ ಎನ್
ಕೆಲ್ಸದ ಸರ್ ನಮ ಸಣ್ಣವರ ಬೆಂಗಳೂರಿಗಿ ಹೊಂಟಾರ
ಹೌದೌದು
ಅಂ ಒಬ್ರು ರೊಕ್ಕಾಗಿಕ್ಕಾ ಬೇಕ ಅಂತ ತಗೋ ಖರ್ಚಿಗೆ ಆ ಬ್ಯಾಂಕ್ನಾಗ ಅಕೌಂಟ್ನಾಗ ಅದಾವ್ ತೆಗೆದುಕೊಡಾಕ ಬಾಪಾ ಅಂದ್ರ
ಹಾ ಹಾ ನಿವೇರಿ ಅಜ್ಜೀರಿಗೆ ಎಲ್ಲಾ ರೊಕ್ಕದ ಮನುಷ್ಯರಾರ
ತೆಗೆದ ಕೊಡ್ಬೇಕಾ ನೀನ್ ಅವ್ರ ಅಕೌಂಟಿಗೆ ಬಂದದು
ಹೌದಾ
ಹುಂ ನಮ್ಮ್ ಎಲ್ಲಿ ಸಿಗಕ ನಿನ್ಗೆ ಯಾವ ನಡೀತದ ವರ್ಷ ಒಂದ್ ಎಕರೆ ಹೊಲತ್ತೂತಿ ಮಾತಾಡತಿ
ಎಲ್ಲಿಪ್ಪಾ ಅ ತೊಂದ್ರೆ ಅನ್ನದನ್ನ ನೋಡಿದಲ್ಲಿ ಈ ವರ್ಷ ಹೆಂಗದ
ನೀನ್ಂಗ ವರ್ಷ ವರ್ಷ ಬಿರಿಯಾನಿ ತಿಂತರ ಆಗ್ತದ ಒಂದ್ ವರ್ಷ ಉಣ್ಬೇಕ್ ಹಾಲ ಅನ್ನಾ ಮೊಸರು ಉಣ್ಬೇಕಾಗ್ತದ ಹಂಗ ದಿನಾ ನ ನಳ್ಳಿ ಮೂಲೆ ಮುರಿತನಿ ಮುರಿತೀನಿ ಅಂದ್ರೆ ಹೆಂಗ ಹೇಳ
ಅ ಅಂದ್ರನು ಇಟ್ಟಂದು ಬ್ಯಾಡ ಪ ಈ ವರ್ಷ ಆದಾಗ
ಅಯ್ತ್ ಆಯ್ತ ಮತ್ ನೀರ್ ಏನ್ ಬರ್ತಾವ ಅಂತಲ್ಲ ಆಯ್ತು
ನೀರ್ ಬಂದ್ರೆ ಹೊಡದಾಡ್ತಾರೆ ಮಂದಿ ಜಗಳ ಹತ್ತ ಎಲ್ಲೇ ದೇಲ್ಲ ಕೊಡ್ಲೆ ಬಡಿಗಿ
ನೀರ್ ಬರ್ತಾವ ಎತ್ತಿ ಬಿಟ್ಟಾನ ಎಸ್ ಬಿ ಸಿ ಕೆನಾಲಕ್ ಬಿಲತ್ತ ಐತಿ ಈಗ ನೋಡ್ದ ನಾನು ಇನ್ಸ್ಟಾದಾಗ
ಬಿಟ್ರ ನೀರ್ ನಾ ಕಟ್ಟ್ರಲಿ ನೀ ಕಟ್ಟ್ರ ಅಂತ ರಾತ್ರಿ ಬೆಳ ತನ ಓಡಾಡ್ತರೆ ಏನ್ ಲೇ
ಬರಲ್ಲನ ಯ ಒಂದ್ ವಾರತನ ನೀರು ಹೊಲ್ಲುಗಳಿಗೆ ಎತ್ತಲ್ಲ
ಅ ಏ ನನ್ನ ಹೊಲಕ್ಕ ಬಂದಿಲ್ಲ ನೀರು ನಿನ್ನ ಹೊಲಕ್ಕ ಬಂದಿಲ್ಲ ಅಂತ ಹೊಡೆದಾಡ್ರೋಲ್ಲ ರೈತರು
ಹೊಡದಾಡತಾರ್ ಅಂತ ನಾನ್ ಹೇಳತನ ಏನೋ ಏನೋ ಒಂದು ವಾರತನ ಹೊಲಕ್ ಮುಟ್ಟಲ್ಲ ಅಂದ ನ ಹೊಲ್ದುಗಳಿಗೆ
ಹುಂ ಮತ್ತೆ
ಒಂದ್ ವಾರ ಆಗಿ ಇನ್ನ ಹತ್ತು ದಿನ ಮೇಲೆ ಉದ್ದ ಐತಿ ನಮ್ಮ ಹೊಲ್ದ ಮುುತ್ತ ಮುಟ್ಟಲ್ಲಂಗನ ನಿನ್ ಮುಟ್ಟಬೇಕದರ ಬಾಳ ಹೈರಾನ್ ಅದ
ಹಾ ಹೌದು
ನಾ ಪಸ್ಟ್ ಇರೋದೆ ನಮ್ಮ್ ಊರಿಗೆ ನಮ್ದೇ ಪಸ್ಟ್ ಅದೇ ಹೋಲಾ ಈ ಕಡೆ ನಿಂತು ನೋಡಿದ್ರೆ ಇಲ್ಲಿ ಲಾಸ್ಟ್ ಆ ಕಡೆ ನಿಂತು ನೋಡಿದ್ರ ನಮ್ದು ಪಸ್ಟ್
ಎಟ್ಟ ನೀರ್ ಬಿಟ್ರ ಅಟ್ರರ ಇದಾಗಲಿ ಈಗ ಹೊ
ಆಗಲ್ಲ ಆಗಲ್ಲ ಮೊನ್ನೆ ಕಿಲ್ಲೇ ಇದು ಪಾ ಕೆರೋಟಿನ ಬೆಂಕಿ ಹಚ್ಚಿ ಬಿಡ್ಲ ಕತ್ತಾರ
ಹುಂ
ಅ ಸ್ವಲ್ಪ ಎಲೆ ಮುದಳ್ದಂಗ ಆಗಿದು ಮಳೆಗಿ ಇದಕ್ಕ ವ್ಯತ್ಯಾಸ ಆಗ್ತದ್ರಿ
ಮಳೆನೆ ಇಲ್ಲ ರಿ ಯಾರಕಂದ್ರ ಮಳೆ ಎಲ್ಲಾ ಕಡೆ ತೋತಲ್ಲಾ ಇದು ಎಲ್ಲಿ ಬರೆ ತಳಾ ಕಟ್ಟವತ್ತು
ಎಲ್ಲಾ ಕಡೆ ಅದ ಅಡಿಸತ ಕಡೆ ಹಂಗಲ್ಲ ಸ್ವಲ್ಪ ಬೇರ್ ಬೇರೆನಾತ್ ಮಳೆ ನೀರಾಗ ಬೇರೆ ಬೇರೆ ಕೆಮಿಕಲ್ಸ್ ಇರ್ತಾವ. ಕೋಟ್ ಆಗುತ್ತ ಹಂಗೆ ಮಳೆ ಸ್ವಲ್ಪ ಬರಬೇಕ ಇಗ ಹೌದಾ ಸ್ವಲ್ಪ ಮುದ್ರಾಕ ಸ್ಟಾರ್ಟ್ ಮಾಡ್ತವ ನೀರಿಗೆ ಏನ ಅದಾನ ಅದು ಗೊತ್ತಗಲ್ಲ ಅದ ಕ್ಯಾನಲ್ ನೀರಿಗೆ ಆ ನೀರಿಗೆ ಏನು ವ್ಯತ್ಯಾಸ ಅದ ನಂತ
ಏ ಕ್ಯಾನಲ್ ನೀರುದು ಎಲ್ಲ ಒಂದೇ ಇರ್ತಾವ ಏನೋ ಬಟ್ ಏನೋ ಪಾ
ಅಲ್ಲಾ ಮಳಿ ಬಂದ್ರೆ ಕೆನಾಲ್ಕ ಕೆನಾಲ್ಕ ಬರ್ತಾವ ನೀರು ಅದು ಕೆ ಆದ್ರೂ ಇದು ಮಳೆ ಈ ಈ ನೀರ್ ಮಳೆಗ ಇದಕ್ಕ ಸ್ವಲ್ಪ ವ್ಯತ್ಯಾಸ ಆತ್ ನೋಡ್ ಮುದ್ರದಂಗ ಆತವ ಎಲಿಗಳು.
ಹಾ ಅದಾದು ಮಳಿ ಮಳಿ ನೀರು ಬ್ಯಾರೆ ಇದೇ ನೀರು ಬ್ಯಾರೆ ಏನೋ ಅದು
ಇರ್ತಾವ ಅದ್ರಾಗ ಕೆಮಿಕಲ್ಸ್ ಬಟ್ ಇಲ್ಲಿಗ್ ಬಂದು ಏನು ಫಿಲ್ಟರ್ ಮಾಡ್ತಾರೆ ಆ. ಇಲ್ಕೇಳಿ ಫಿಲ್ಟರ್ ಮಾಡ್ತಾರೆ.
ಇದು ಫಿಲ್ಟರ್ ಮಾಡ್ತಾರ ಸೀದ ಮೊಳ್ಳೆ ಡ್ಯಾಮಿಗ್ ಬರ್ತವೆ ಡ್ಯಾಮ ಕಟ್ಟಿ ನೀರು ಬಿಡ್ತಾರ ನಮಗೆ.
ಹ್ಮ್ ನಂಗಲ್ಲ ನೋಡಿದಪ್ಪ ಇನ್ನಷ್ಟದಾಗಲಿ ಕೆಲ್ಸ ಮಾಡು ಅಲ್ಲಿ ಒಂದು. ಕೆಂಬಾಯ ಗುತ್ತಿ ಬಸವಣ್ಣದಾಗ ಕೆಲಸ ಮಾಡ್ತನಾವ.
ಕೆ ಕೆ ಸದ್ದಮ್ಮ.
ಏನೇನಪ್ಪಾ ಅವ ಇನ್ಸ್ಟದಾಗ ಬಿಟ್ಟಿದ್ದದಕ್ಕೆನೆ.
ಹಾ ಅದೇನೆ.
ಅವನು ಎದ್ದಿರ್ಬೇಕು ತಗ ಮುಸ್ಲಿಂದವನ್ ಅವನು.
ಹ್ಮ
ನೋಡಿದೆ ಅದಿಕ್ಕೆ ಎರಡ್ದಿಂದಾಗ ಬರ್ತಾವ ಅಂತ ಹೇಳನ. ಕೆಂಬಾಯಿಗೆ ಬಂದವನಿರು.
ಹಾ ಬಂದ ಈಗ ಆ ಕಡೆ ಬಂದ್ರ ಆಯ್ತು ಈ ಕಡೆ ನಮ್ ಕ್ಯಾನಾಲ್ಕ್ ಬರ್ತವೆ ಈ ಕಡೆ ಬಟ್ನಿಲ್ಕಡೆ ಬಂದಬ ಈಕಡೆ.
. ಆಗೇದ ಊಟ.
ಊಟ ಎಲ್ಲ ಶಿಸ್ತಾಗಿ ಎಲ್ಲ ಕುಂತ್ಕೊಡಿದಿವಿ ಸುಮ್ಮ್ನೆ.
ಯಾಕ್ ಸುಮ್ನ್ ಕುಂತಿ. ನಾನ್ ಹಚ್ಚಿದ್ರಚ್ಚ ಆಯ್ತಿತೇನ್ ಫೋನ್ ನೀ ಸೆಣ್ ನಿನ್ಗೆನ್ನ್ ನಿಂತಿಲ್ಲಲ್ಲಾ ಏ.
ಇಲ್ವಾ ನಿಂಗಣ್ಣ ಪೋನಚಿದ್ದ ಹೊರಗಮ್ಮಂತ ಊಟ ಮಾಡ್ತನಿ ಅಂತಂದ ಅವ್ನು.
ಹ್ಮ್.
ಅದೇ ನಿನಗೆ ಹಚ್ಚೊಂಗ್ ಮಾಡಿದ್ರೆ ನೀನ್ ಹೆಚ್ಚಿದೆ ನೆಕ್ಸ್ಟ್.
ಅಲ್ಲ ಆದ್ರು ನಡಿತು ಬಿಡಿ ನಿನ್ಗೇನ್ ಅರ್ಕತ್ತಗ ನಿಂತಿಲ್ಲ ಅನ್ಸುತ್ತೆ ರಿಲೇಶನ್ ನೀನ್.
ಏ ಹೆಂಗೊ ಅಪಿ ಎಲ್ಲಿನ ಎಲ್ಲಿಗೋಗ್ಬೇಕ್ ನಾವನ್ ಸ್ವಲ್ಪ ಡಿಪ್ರೆಷನ್ದಾಗ ಇವಿ. ಇಲ್ಲ ಸಾಲ್ ಮಾಡ್ಕ ಬಿಟ್ಲು ಹೋಗಿ.
ಏನ್ ಸಾಲ ಮಾಡಕೈತಿ ಬದ್ನೆಕಯ್ ಹೇಳ.
ಇಲ್ಲ ಸ್ವಪ್ಪ ಒಂದ್ ಮೂರ್ ಸಾವಿರ ಆದ್ರೂ ಮತ್ ನಮ್ ಎಕಡೆ ಟ್ರಿಪ್ ಹೊಗ್ಲಾಕ್ ಬತ್ತ ಈ ಕಡೆ ಮ
ಅದೇ ಹೇಳಿನಿ ನಾ ಮುಂಜೆಲ್ಲ ಹೇಳಿನಿ ಓಗುಮ ಅಂತ ಹೇಳಿನೆ ಅಲ್ಲ ನಿಗೆ.
ಹೇಳಿದಿ ಬಿಡ ಅದ.
ಅಲ್ಲ ಆದ್ರೆ ಆತ್. ಇತ್ತಪ್ಪಾಯ್ತ ಹಯ್ ಬಿಡ ಅಂತ ಹೇಳಿದನಿ ತಪ್ಪಾ ಆಯ್ತು ಹೋಯ್ಬಿಡಮ ಅಂತೇಳಿ ಇವತ್ತು ಹೆಂಗನ್ ಹಂಗ ಮಾಡಿ ಮುಗಸ್ಕೊಂಡು ಹೋಗ್ ಬಿಡಮ ಅಂತ ಹೇಳಿನಿ.
ಅದೆದೆ ಈಗ ಒಂದ್ ಎರಡ್ ಸಾವಿರ ಆತವ ಈಗ ಇದರಗೊಂದ್ ಹಿಡ್ಕೊಂಡುಪ ಆಯ್ತಿ. ಸರ್ ಅದೇ ಹೋಗಿ ಮತ್ತ್ ಆ ಕಡೆ ಹೋಗ್ಬನ್ನಿ ಸುಮ್ಮನೆ.
ಆಂ
ಇಲ್ಲ ಹೋಗಮ ಎಡ್ ಎಡ್ ಹಾಕಂದ ಹ
ಏ ಇಲ್ಲಿ ಬೇಡ.
ಎಲ್ಲ ಆ ಕಡೆ ಮ್ಯಾಕೆ ಹೋಗಮ್
ಮತ್ ಅಲ್ಲೇ ಹೇಳಿ ನಾನ್ ಅದನ್ನ.
ಅ ಕಡೆ ಒಂದ್ ಈ ಕಡೆ ಒಂದ್ ತೊಣ್ ಬಾ ಒಂದು.
ಹೆಂಗ
ಎಡ್ಡೆಡ ಬರ್ಲೇನಂದೆ.
ಬರ್ತದ ನೀನ್ ಎಲ್ಲಾ ನಿನ್ ಈಗ ದುಡ್ಡು ಕೊಟ್ರಿ ನೀ ದುಡ್ಡ ಆಗದೇನೆ ನೀನ್.
ಎಲ್ಲನೂ ಬರ್ತಾರ ಅಂದ್ರುನು ಇವತ್ ಬಾಳ ಫ್ಯೂಲ್ ಆಯ್ತು ರಾತ್ರಿಗೆ ಮುಂಜಾಳೆ.
ಆಯ್ತಂದೆ.
ಹೆಂಗರ್ಬೇಕ್ ಇಟ್ಟದೆ ಒಂದ್ ದೊಡ್ಡ ನಾಲ್ಕ್ ತಿಂಳತ್ ಎಲ್ಲಾ ಕಾಂಟ್ಯಾಕ್ಗ್ದ ಸಡನ್ ಡಿ ಪಿ ರಿಮೂವ್ ಮಾಡೋದು ನ ಡೇಟ್ ಚೇಂಜ್ ಮಾಡಿಬಿಟ್ರ.
ಡೇಡ್ ಚೆಂಜಮಾಡಿರೇನ್ ತೆಗದಿರಾ ಪೂರಾ
ತೆ್ದೇ ಬಿಟ್ರು ಪೂರ
ಹ್ಮ್, ಚೂತ ಹೈ ಬೈನ ತು ಚೂತ ಹೈ
ನಾವೇ ಫುಲ್ ಬಕ್ರಾ ಇದೇವನ್ ಅನ್ಸ್ತಾ
ಚೂತ ಮೆ ನಿನಗೆ ಗುರುತಾಗಲ್ಲಿಲ್ಲಾನಿನಗ ಇದೆಲ್ಲ ಇಷ್ಟೇಲ್ಲ ಯಾಕೆ ಜಲ್ದಿ ಹೊಂಟದಂತ.
ಅಂದ್ರನ ಅಲ್ಲ ಮಾಡಿದ್ದವ್ರ ಏನ್ ಆಗಲ್ಲ ಅಲ್ಲಯ್ಯ
ನೆವರ್ ಚಾನ್ಸ್ ಇಲ್ಲಮ್ಮಾ
ಅದೆಲ್ಲಾ ನಾವ್ ಹಿಂಗೆಲ್ಲಾ ಟಚ್ ಮಾಡಿದ್ದು ಅದು ಎಲ್ಲ ಕ ಸಿ
ಅಯ್ಯೋ! ಅಂತ ದ್ರೌಪದಿಐದೈದು ಗಂಡನ್ ಜೊತೆ ಬದುಕ್ ಮಿ ನೀ ಏನ ನೀ ಏನ್ ಹೇಳ್ತಿ
ಇಲ್ಲ ಅವನು ನೀ ತಂಬೋದ ಎಲ್ಲ್ತಪ್ಪ ಇಗಿನಿ ಕಾಲದಾಗ
ನವಾರ ನವಾರ
ಬಹಳಷ್ಟು ಬಾಳ
ಅದ ನಿನ್ನ ತಪ್ಪು
ನಾ ನ ಹೋಗಿ ಮ್ಯಾಗ ಬಿದ್ದು
ಪಂಚ ಪಾಂಡವ್ರು ಹೆಂಗ ಹೋಗತಾರಂದ್ರೆ ಒಬ್ಬನ್ ಚಪ್ಪಲಿ ಬಿಟ್ರಿ ಇನ್ನೊಬ್ಬ ಹೊರಗೆ ನಿಂದಿರ್ತ್ನಂತೆ.
ನೋಡ
ಅವ ಹೊರಗ್ ಬಂದಾಗ ಇವಾ ಹೋಗ್ತಿದನಂತೆ.
ಹ್ಮ್,
ಯಾಕಂದ್ರೆ ಒಂದೇ ಹೆಂಡತಿಲ್ಲ ಅವ್ರಿಗೆ. -
ಹ್ಮ್
ದ್ರೌಪದಿ ಹಂಗಾಗಿ ಹೇಳುತ್ತೆ ನಿನಗೆ ಅಲ್ಲಿಂದ ಹ ತಕೊಂಡ್ ಬಂದ ಈಗ ಬಂದ್ಗೆಸ ಮಾಡ್ತೇ ನೀ ಏನಂತಿ
ಹೌದೌದು,
ಹಾ, ಮತ್ತೇನ್ ಹಂಗೆಲ್ಲಾ ಆಗಕ್ ಸಾ ಹಂಗೆಲ್ಲಾ ಹಾಗಿಂತಂದ್ರ ಹಾಂಗಲ್ಲ ಹಾಕ್ತೀವಿ ಹೇಳ್
ಅದೇ ಅಂತನಿ ನಾ ನೀಯತ್ ಅಂಬದಿರಲ್ಲ ಅವಕ ಹುಡುಗಿಯರಿಗಿ. -
ಇನ್ನೇನೆ ಒಂದು ಇದ ಇಲ್ಲಿ ಕಳಸಿನಲ್ಲ ಅಲ್ಲೇ ನೋಡ್ಬೇಕಾಗಿತ್ತ ನೀ
ಅದೇ ನೋಡಿನಲ್ಲಣ ನೋಡಿಲ್ಲ ಅಲ್ಲಿ ಬಗಲಾಗಿದ್ದೆ.
ಬಗ್ಲ ಆಗಿತ್ತು ನೋಡಿ ಅರ್ಥ ಮಾಡ್ಕೊಬೇಕಾಗಿತ್ತು ಹಳ ಹೊಡಸ್ಕೊಬೇಕಾಗಿತ್ತು ಅಂದೆ ನಿನಗ.
ಎ ಸ್ವಲ್ಪ ಈಗ ಎಲ್ಲ ಮೈಂಡ್ ರಿಲ್ಯಾಕ್ಸ್ ಆದಂಗ ಆಗ್ತಾರೆ.
ಹ್ಮ್, ಹ್ಮ್ ಲಾಕ್ಸ್ಧ ಕೆ
ಆದಪ ಮಾಡ್ತಿಲ್ಲ ಇದ ನ ಒಂದ ನಾಕ್ ತಿಂಗಳ
ಹ್ಮ್ ನಡ್ತ ನಡ್ತ ಹೋಗ್ಕ್ ಮಾಸ್ತ ಇರತ್ರಿ
ಈಗಪ್ಪ ಅವನ್ ಬಲ್ಲ ಅವರು ಮತ್ ಪೂರಾ ರಿಲಯಕ್ಸ್ ಮಾಡ್ಸ್ತ ನಾವವು ದಡ ಪೋಪ ಏನು
ಯಾಕ
ನಿಮ್ಮ ಸವಾಸನೆಬ್ಯಾಡ ಸಾಕ
ಯಾಕಿಂಗ್ಯಾಕೋ
ನಡೋಲ್ಲಂ ಸಲಿಸಿವ ಅಂದ್ರ ಗುಳಿಗ್- ಪಳಿಗ್ ಹಾಕಿ ಹಾಕಿ ಹಾಕ ರಕ್ಕೋಸ್ತ ನ ಸುಮ್ಮನೆ.
ನೀ ಕೊಡೋ ಮಗ ನಾ ನಿನು
ಅಂದ್ರ ಏನ್ ಎನ್ನ್ ಮಾಡಿದನಪ್ಪ ಏನ್ ಮಾಡ್ತ ಈಕಡಿ ಏ ಹಿಂಗಾಯ್ತಪ ಹಂಗ ಆಯ್ತ್ ಅದ್ ಆಯ್ತ್ ಇದ ಆಯ್ತ್ ರಮಿಶಿ ಚಂದ
ಹ್ಮ್.
ಈಗೆ ಮೊದ್ಲೆ ಬರಗಾಲ ಬಿದ್ದೇದ.
ನಾ ಅವ್ನಕಿಂತ ಮಿಂಡಗಾರ ಇದೆ ಅಲೆ ನೀನು ಕೊಡತಿದ್ದಿ ಏನ ಸಾಧ್ಯನೇ ಇಲ್ಲ.
ಇಲ್ಲ ಅಂದ್ರನು ಸುಮ್ಮನೆ ಯಾಕ ಹೇಳ್ತಿಯಮ್ಮ. ಮೆಸೇಜ್ ಹಾಕ್ತಾನ ಚಂಚನ ಸಮೀರ ಹಾಯ್ ಸಮೀರ ಹಾಯ್ ಸಮೀರ ಅಂತ
ಹ್ಮ್.
ಸುಮ್ಮನೆ ಏನ ರೀಪ್ಲೈ ಇಲ್ಲ ನೋಡದೇ ಕೂಡದು ಸುಮ್ಮನೆ
ಏಯ ಅವಂದ ಅವ್ನಗಿನ ಕೆಟ್ಟ ಅಸಯ್ಯ ಮಾಡಿ ಇಟ್ಟಿದ್ದೀನಿ.
ಅವ್ನಿಗಿನ ಅದು ಇದಿಲ್ಲ ಅವ್ನ ಒಂದ್ ಸಾವಿರ ಹಾಕದ ಇರತ ಕೊಡಲ್ಲ ಅಂತ ಗುರುತ ಇದ್ದ ಮ್ಯಾಗ ಇನ್ನ ಹಾಕದಕ ಏನ ಐತೆ ಸರ್
ಅವ ರೊಕ್ಕನೇ ಕೇಳ್ತಾನೋ ಏನ್ ಕೇಳ್ತಾನ ಬರೀ ಹೈ ಸಮೀರ್ ಹೈ ಸಮೀರ್ ಅಂತ ಹಾಕ್ತಾನ ಸಂಡೇ ಸಂಜಿತಣ.
ಒಂದ್ ಸರಿ ಹೆಲೋ ಅಂದ ನೋಡು ಗೊತ್ತೆ ಆಗತ್ತ ಏನ್ ಕೇಳ್ತಾನ ಅಂತ ಡೌಟ್ ಇದ್ರ
ವಿಷ್ಣು ಒಂದ್ ಸಾವಿರ ರೂಪಾಯಿ ನನ್ ಏಸ ಲೆಕ್ಕ ಇಲ್ಲ ಅವ್ನ ಬಳ್ಳಿ ಸುಮ್ಮ ಲೆಕ್ಕ ಚೆಕ ಮಾಡಿದ್ರ ಮತ್ ನನಗೆ ಎರಡ್ ಸಾವಿರ ಮೂರ್ ಸಾವಿರ ಹಚ್ಚಿ ಕೊಡ್ಬೇಕಾಗ್ತದ ಸುಮ್ಮನೆ ನಾನೇ ಹೋಗ್ಲಿಬಿಡು ಮರ್ಯಾದೆ ಏಟ್ಟೆಕಲ್ಲಿ ಸರ್ ಬಲ್ಲಿ ಉಂಡೇವಿ ಅದು ಇದು ಮಾಡಿವಿ ಅಂತ ನಾವು ಕೂತಂಗ
ಹ್ಮ್.
ಕೇಳ್ತಿ ಇಲ್ಲೋ ನೀ
ನೋಡ್ ನಿಮಗ್ ಬಿಟ್ಟಿದಪ್ಪ ನಾವು ಅದ್ರಾಗ ಅಡ್ಡ ಆಗಕ್ ಸಾಧ್ಯನೇ ಇಲ್ಲ ಅಡ್ನ ಆಗನಿಲ್ಲ.
ಎಲ್ಲಾ ಹುಡುಗ ಅದಾನ್ ಈಗಿನ್ ಸರ್ ನಾಗ್ ಕೊಟ್ಟರ ರೊಕ್ಕ ಅವಾಗ ಅದು ಇದು ಅಂತದೆಲ್ಲ ಲೆಕ್ಕ ಮಾಡ್ರ ಅಂತ ಹೆಂಗ ಆಗಲ್ಲಾ ಹೇಳ್ ಮನಸ್ಸಿಗ್
ಹೆಂಗ ಆಗ್ತದ ಅಂದ್ರೆ ಮಾಡ್ತಾನ ಅದು ಅದರಾಗ ಏನ್ ಅದ
ಯಾಕಂದ್ರ ಅವ್ನ ಬಳಿ ಹೋದಾಗ ಒಮ್ಮೀ ಉಂಡಿವ ಅದ ಇದು ಮಾಡಿವ ಸುಮ್ಮನೆ ಯಾಕಕ್ದಂತ
ಹ್ಮ್ ಮತ್ತ ಈಗೆನ್ ಹಾಕ್ಲೇನ ಹಾಕ್ಲಾರದವ
ಆ ಸಾವಿರ ರೂಪಾಯಿನ್ ದೊಡ್ಡ್ದಲ್ ಬಿಡ ಹಾಕದ ಏನ್ ಎಲ್ಲಿ ಏನ ರೊಕ್ಕದ ಈಗ ಅವ ಇವಕ್ ಹೋಗಬೇಕಂದ್ರ
ಅಲ್ಲಾ ಸಾವಿರ ರೂಪಾಯಿ ಏನ್ ದೊಡ್ಡದ ಅಲ್ಲ ಅಂತಂದ್ರ ಮತ್ತ ಹಾಕ್ಬಿಡು ಮತ್ತೇನ್ ಮತ್ತ ಯಾಕ್
ಲೇ ಈಗ ರೊಕ್ಕ ಇಲ್ಲಲೇ ಸದ್ಯಕ್ಕ
ಮತ್ತ ದೊಡ್ಡದಲ್ಲ ಅಂತ ಯಾಕ ಅಂತಿ ರೊಕ್ಕ ಇರ್ಲಿಕ್ಕ
ಈಗಲ್ಲ ಈ ಈಗ ಸದ್ಯಕ್ಕೆ ಮಾತ್ರ ದೊಡದಳ ಬಿಡೋದು ಈ ಮತ್ತ ರೊಕ್ಕದ್ದಾಗ ಆಗ್ಬೇಕ
ಹ್ಮ್. ಅಂದ್ರ ಈಗ ರೊಕ್ಕ ಅದಾವ ಅಂದಂಗ ಆಯ್ತ್ ನಿನ್ನ ಮತ್ರ ರೊಕ್ಕ ಈ ಜಗ್ಗ ಈ ಸದ್ಯಕ್ಕೆ ದೊಡ್ಡದಲ್ಲ ಅಂದ್ರ
ಇಲ್ಲೋ ರೊಕ್ಕನೆ ಇಲ್ಲ ಈಗ ಎಲ್ ಕಾಲಿ ಆಗ್ತ ರೊಕ್ಕ ಏಲ್ಲಿ?
ಹೆಂಗ್ ಮಾತಾಡ್ತಾ ನೀನ ಯಾರಿಗೆ ಏನ ಕೆಟ್ಟಬಿಡುತ್ತ ಮಾನಸಿಕಅನಿ ಪೂರ ಮಾನಸಿಕ ಆಗೇದ ನಿನಗ ಅಲ್ಲ ಮತ್ತೆ ರೊಕ್ಕ ಇಲ್ಲ ಅಂತ ಮತ್ತೆ ಅದೇನ್ ದೊಡ್ ಮಾತ ಅಲ್ಲ ಆತಗ -
ರೊಕ್ಕದ ಕೊಡ್ದವನಗ ಕೊಡಲ್ಲಅನ್ ಮುನಿಸಿದ್ದೇನ??
ಹಂಗ ಹೇಳ್ಬೇಕ ನೀನ್ ನೀನ್ ಬೇರೆ ಉಲ್ಟನೆೇ ಮಾತಾಡಿದಿ ಅದಕ್ಕ ಹೇಳಿದ್ದ ನಿನಗ
ಅದೇ ರೊಕ್ಕಾ ಸಾವಿರ ರೂಪಾಯ ಏನ್ ದೊಡ್ಡದಲ್ಲ ಅಂತ ಮತ್ತೆ
ಈಗ ಸದ್ಯಕ್ಕ ದೊಡ್ಡದಲ್ಲ ಅಂದಿ ನೀನ
ಅದೇ ಮತ್ತೆ ಈ ಸದ್ಯಕ್ಕೆನ್ ದೊಡ್ಡದ ಏನ್ ಅದ
ಮತ್ತ ಹಾಕ್ ಮತ್ತ ಹಂಗಿದ್ರ ವಾಗಿದ ವಗದ ಬಿಡು ಒಂದೇ ಸರಿ ಹೇಳ್ಯಾ ಪೋನ್ ಹಚ್ಚಿ
ಟ್ಯಾಕ್ಟರ ಈ ಸಂದಿ ಕಡೆ ಆಕ್ಲ
ಹ್ಮ್
ಕೊಡತ್ ನಂತ ಆಯ್ತು ಮಾಡ್ತವ್ ಈಗ ಸ್ವಲ್ಪ ಅಸ್ತ ಈಗ ಅಸ್ತೀನಿ.
ಸರಿ ಮಾಡ್ ಮಾಡು